ಹಲೋ. ಎಕ್ಸಿಟ್ ಆ ಎಕ್ಸಿಟ್ ಆಗ್ಬೇಡ.
ಹಾ.
ಹ್ಮ್.
ಹೇಳು ಇದನ್ ಮಾತಾಡಕ್ಕೆ ಮಾಡ್ದ. ಹ್ಮ ನಾನು ಇನ್ನೂ ತಿಂದಿಲ್ಲ.
ಹ್ಮ್ ಯಾಕೆ ನಾನು ತಿಂದಿಲ್ಲ.
ಇದೆಲ್ಲಾ ಹಂಗೆ ವಯಸ್ಸಲ್ಲ ಹೋಗುತ್ತಾ.
ಹ್ಮ್.
ನಮ್ಮತ್. ಮಾತಾಡಿರೋದು. ಹ್ಮ್ ಮತ್ತೆ
ಹೇಳಬೇಕು ದೊಡ್ಡವರು.
ನಾ ಯಾವ ದೊಡ್ಡೋರು.
ಕೇಳ್ದಾ
ಏನ್ನ. ಹಾ
ಏನಲ್ಲ.
ನಾನ್ ಏನು ಕೇಳಲಿಲ್ಲ.
ಹ್ಮ್
ಹ್ಮ್ ನಂಗೆ ಸುಸು ಗೋಬಿ ಕೊಡ್ಸಿದ್ಲು. ಹಂಗ ಅಂದ್ಕೊಂಬೇಡ ನಾನೇ ತಗಂದೇ.
ಹ್ಮ್.
ನಾಳೆ ಬರ್ತಿಯ.
ಹ್ಮ್.
ನಾಳೆ ಬರ್ತಿಯಾ.
ಇನ್ನೇನ್ ತಗೊಬರ್ಬೇಕು.
ನಿನ್ ಎಲ್ಲಾ ಡಾಕ್ಯುಮೆಂಟ್ಸ್ ತಕೊಂಡು ಬಾ.
ಹ್ಮ್ ಒಂದ ಫೋಟೋ ಸಾಕು ತಾನೇ.
ಹ್ಮ್
ನೀನ್ ಯಾವ್ ಫೋಟೋ ಇಷ್ಟ ಆ ಫೋಟೋ ತಗೊಂಬ ಅದೇ ಬರುತ್ತೆ ಪ್ಯಾನಲ್ಲಿ ಮತ್ತ. ಮತ್ತೆ ಪಾನ್ ಚೇಂಜ್ ಮಾಡ್ಸಕಕ್ಕಗಲ್ಲ ನೀನು.
ಒಂದೇ ಇದ್ದಿರೋದು ಫೋಟೊ ಎಲ್ಲಿಂದ ತರ್ಲಿ.
ಹ್ಮ್ ಚೆನ್ನಾಗೈತ ಅದು. ಚೆನ್ನಾಗಿರೋದು ತಕೊಂಡುಬಾ.
ತೆಗಿಸ್ಕೊಡು.
ಹ್ಮ್ ಅದಕ್ಕೆ ಏಪತ್ತು ರೂಪಾಯಿ
ಹ್ಮ್
ಮತ್ತೆ ಅದೇ ಫೋಟೋ ಕೊಡು.
ಅಲ್ಲುಗು ಫೋಟೋ ಬೇಕು ಅಂತ ಅನ್ನಿಸುತ್ತೆ ತೆಗಿಸಬೇಕು.
ಅದ್ ನಮ್ದ್ ಹತ್ತು ಫೋಟೋ ಕೇಳವ್ರಿ ನಮ್ ಕಂಪನಿ ಅಲ್ಲಿ.
ಅದ್ಯಾತಿಕ್ಯ.
ಅದು ಏನುಕ್ಕೆ ಅಂತ ಗೊತ್ತಿಲ್ಲ. ನೀನು ಒಂದು್ ಇಪ್ಪತ್ತು ರೂಪಾಯಿಗೆ ತಾಕಿಸ್ಸು. ದಿನಾ ಬೆಳಿಗ್ಗೆ ಇವರು ದೇವಸ್ಥಾನ ಹೋಗ್ತಾ ಇದ್ದಾರ ಅದ ಎಲ್ಲಿ ಹೋಗ್ತರಂತ ಕಂಡಿಡಿಲ್ಲೆ ಬೇಕು
ಅಮ್ಮ ಡ್ರೈವ್ ಮಾಡೋದನ್ನ ನೋಡುವ ಆಸೆ ಹೋಗಿ- ಹೋಗಿ ಮತ್ತೆ
ಹೇಳ್ಬೇಕು ಫೋನ್ ಮಾಡಿದ್ರವ್ವ
ಯಾರು
ಯಾರಿಗಾನಂತೆ
ಇಲ್ಲ ಹು ಮಾಡಿದ್ವಿ
ಏನಂತ
ಏನಿಲ್ಲ ಅದೇ ಊಟಾಯ್ತ ಏನ್ ಮಾಡ್ತಿದಿಯ ಬಂದ
ಹ್ಮ್ ನಾನ್ ನಮಕಂದೆ ಬಿಡಿ ತಗೋರಿ
ನೀನೂ ರಂಜಿ ಇನದ್ನೇ ಮಾತಾಡಿದ್ರ ಅವತ್ತು ಹಿಂಗೆ?
ಹೌದಾ ಮರ್ತ ಇದೆದ
ಹ ಅವ್ಳೇ ಮಾತಾಡ್ತಿದ್ದಳೆ ನನ್ ಮಾತೆ ಆಡಿಲ್ಲ
ಏನ್ ಮಾತಾಡ್ತಿದ್ಲು?
ಹ್ಮ್ ಹ್ಮ್ ಅಂದಕತೀವಿ ನಾನು
ಹ್ಮ ಕಥ ಏ ಇವಾಗ ಸ್ಯಾರಿ ನೋಡಕ್ ಹೋಗಿದ್ವಿ ಅಲ್ಲಿ ಆಫರ್ ಅಕೋರಲ್ಲ. ಏ ನನ್ ನೀನ್ ಫೋನಲ್ಲಿ ತೋಸ್ನಿಲ್ವಾ? ವಿಡಿಯೋ ದಲ್ಲಿ ಇವತ್ತು ಆ ಮೂರ್ ಸಾರಿ ಅಂತ ಹೇಳವ್ರೆ ಬಟ್ ಎರಡೆ ಸರಿ
ಹ್ಮ್ ತೋರಸ್ಬೇಕಿತ್ತು ಅದ್ನ್ನ
ಹ್ಮ್ ಅವನ್ಗೆ ಏನ ತೋರ್ಸೋದು ಹೋಗು ಬಟ್ ಸಾರಿ ಚೆನ್ನಾಗೈತೆ
ಹು ತಕೊ
ದುಡ್ಡು ಕೊಡು
ಮೂರ್ ಸಾವಿರದ ನಾನೂರು ಎರಡ್ ಸಾರಿ ಗೆ
ಹ್ಮ್ ಉಣುಕನ್ ಮಲಿಕೋ
ಏನ್ ಮಾಡ್ಕಡ ಮಾಡಿ ಸರಿಯಾಗಿ ಬುದ್ದಿ ಕಳ್ಸ್ತೀನಿ
ಹ್ಮ ನೈಸ್
ಹಾ ಮಾಡು ಮಾಡ್ಬೇಡ
ಇನ್ಡೈರೆಕ್ಟ್ ಆಗಿ ಹೊಳ್ತಿದ್ದೆ ಆಯ್ತು ಬಿಡು.
ಅವ್ರಗಿಷ್ಟ ಅಲ್ಲ ಅವ್ರಗಿಷ್ಟ ಇಲ್ಲದೆ ಇರೋದು ಏನುಕ್ಕೆ.
ನಾನು ಹೇಳ್ತಿರೋದು.
ಹ್ಮ
ನಿಮ್ಮೋರಿಗೆ.
ಗೊತ್ತಾಯಿತು.
ಹ್ಮ್ ಹ್ಮ್
ಅದೇ ಅವ್ರಗ ಇಷ್ಟ ಇಲ್ಲದೆ ಇರೋದು ಏನಿಕ್ಕೆ ಮಾಡ್ತಿಯಾ.
ಸುಮ್ನೆ.
ಹ್ಮ್ ಬೇಡ ನೀನಾಗಿ ನೀನೇ ಹೋಗಬೇಡ.
ಹ್ಮ್ ಹೇಳ್ಬೇಕು. ಹೇಳಿ ಕೇಳೋಣ. ಹ್ಮ
ಡೈರೆಕ್ಟಾಗಿ ಹೇಳಿದ್ರಾ ಹು ಅಂತ ಹೇಳ್ತಿನಿ ನಿನಗೆ.
ಕೇಳುದು ತಾನೆ.
ಹ್ಮ
ಕೇಳುದ್ರು ತಾನೆ.
ಹೆಸರು ಬಂತು.
ಹಾ.
ಹೆಸರು ಬಂತೂ ಅಂದೇ.
ಯಾವ ಹೆಸರು ಅರ್ಥ ಆಗ್ಲಿಲ್ಲ.
ನಾ. ಅಂದ್ರ ಎದ್ದು ಹೋಗು ಅಂತ ಹೆಸರು ಬಂತ ಅದಕ್ಕೆ ಹಂಗ ಹೋಳಿದ್ದು ನಾನು.
ಹು ಹು ಕರೆಕ್ಟ್. ಫಸ್ಟ್ ಏನು ಅವರು ಇವಾಗ ಹೇಳ್ದಾರ ಹೆಸರು ಅವ್ರು ಮಾಡ್ತಿದ್ರಿ ಇಂತದ್ದು. ಹ ಸೇಮ್ ಇದೇ ತರ ಕಾಲ್ ನ ಕರೆಕ್ಷನ್ ಮಾಡೋದು. ನೀವ್ ಮಾಡ್ತಿದ್ದಲ್ಲ ಇವತ್ತು. ಹಂಗೆ ಅವರು ಎರಡ್ ಸಾವಿರ ಮೂರ್ ಸಾವಿರ ಎಲ್ಲ ಮಾಡ್ಕೊಂಡಿದ್ರು. ಈಗ ಎಷ್ಟು ಹೇಳ್ತಾರ. ಹ್ಮ್ ನಾನು ಅವ ಅದಾದ್ಮೇಲೆ ರಂಜುಗೆ ಹೇಳದ್ದಿದ್ದು ನಾನು. ಇಂಗೊಂದಾ ಆ್ಯಪ್ ಐತೆ ದುಡ್ಡು ಮಾಡ್ಕೊಬೋದು ಅಂತ ಕೇಳು ಅಂದಿದ್ಲು. ಕೇಳದಿಕ್ಕೆ ಅದು ಮುಗ್ದೋಗೈತಿ ಇವಾಗ ಆ್ಯಪಲ್ಲಿ ಕೆಲ್ಸ ಇಲ್ಲ ಅಂತಂದ.
ಹ್ಮ್.
ಹ್ಮ್ ಅದಾದ್ಮೇಲೆ ಯೋಚನೆ ಮಾಡೋಳೆ ಅಕ್ಕ. ಹ್ಮ್. ಫಸ್ಟ್ ಅದ್ರ ಬಗ್ಗೆ ಹೇಳಿದ್ದೆ ನಾನು ಅವಳಿಗೆ.
ಯಾರು ಇನ್ನೊಬ್ಬ ಅಕ್ಕ ಹೋಳಿದ್ದು ಅಂತಂದ ಹ್ಮ ಸರಿ ಕವ
ಹ್ಮ ಹೇಳಿದ್ ನಾನಲ್ಲಾ.
ಹ್ಮ್.
ಹಂಗ ಐತೆ ಅಂತ ಹೇಳಿದ್ ನಾನು ಆಮೇಲೆ ಯಾರೋ ಬೇರೆ ಯಾರು ಹೇಳೋರೆ ಅನ್ಸುತ್ತ.
ಇಂತದು ತುಂಬಾ ಆಪ್ ಅಯ್ತೆ ಅನ್ನಿಸುತ್ತೆ. ಇವಾಗೇ ಇದೆ ಇನ್ನೊಬ್ರಗ ಹೋಗುತ್ತಲ್ವಾ.
ಹ್ಮ
ಹೋಗಿ ಅವರು ಕರೆಕ್ಷನ್ ಮಾಡಿ ಕಳಿಸತಾರೆ.
ಹ್ಮ.
ಇವಾಗ ನೀನ್ ಮಾಡ್ತಿದ್ದಲ್ಲ ಅದೇ ರೀತಿ ನಮ್ದು ಮುಗುತ್ತ.
ಹ್ಮ್ಮ್.
ಈ
ಬರಲ್ಲ ಕಣೆ.
ಬರೋದೇ ಬೇಡ. ಕೇಳಕಲ್ಲಿ
ಹತ್ತು ನಿಮಿಷಕ ಅದೆ ಕಟ್ಟಾಗುತ್ತಾ.
ಹಂಗೊಂದ ಉಸಿಲ್ ಕೊಟ್ಟಂಗಿಲ್ಲ.
ಆಮೇಲೆ.
ನಾನು ಪಿಕ್ ಮಾಡಿದೆ.
ಆಮೇಲೆ ಅಮೌಂಟ್ ಬಂತ. ನಿಂಗೆ ಬಂದಿಲ್ವ.
ಮಾಡಿದ್ದಿದ್ದವಳ.
ಹ್ಮ್
ಅದಿಕ್ಕೆ ಬಂತು ಅನ್ನಿಸುತ್ತೆ.
ಬೇಗ ಬತ್ತು ತಾನೆ ಮಾಡ್ಸಿದ್ರ.
ಹ್ಮ್ ಫಿಫ್ಟೀನ್ ಡೇಸ್ ಒಳಗಡೆ ಬರುತ್ತೆ.
ಬೇಗ ಮಾಡಿ ಕೊಡೋಕೆ ಹೋಗಿ
ಅದು ಗೌರ್ಮೆಂಟಿಂದ ಬರಬೇಕು ಇವಾಗ ಕಾಲ ಇವಾಗ ಕಾಲ ಕೊಡೋದು. ಫೋಸ್ಟ್ ಅಲ್ ಬರುತ್ತೆ ನೀನ್ ಯಾವ ಅಡ್ರೆಸ್ ಕೊಡ್ತೀಯ ಅದಕ್ಕೆ. ಹ್ಮ್.
ಹ್ಮ್
ಹಾ ಆಯ್ತಲ್ಲ ಹತ್ತು ನಿಮಿಷ.
ಹ್ಮ್. ಹಲೋ. ಹಲೋ ಹೇ ಅಕ್ಕಾ.
ಹಲೋ